ಹಲೋ ಹಲೋ ಮುತ್ತಪ್ಪಣ್ಣ ಹ್ಮ್ ಇಲೇ ಹಾಸ್ಟೆಲ್ಕ್ ಬಂದಿದ್ ಹಾ ಅಶೋಕ ಬಂದಿದ್ನಲ್ಲ ಎಕ್ಸಾಮ್ ಇದವಲ್ ಇವತ್ತು
ಹಾ
ಹಾ ಸ್ವಪ ವಾಯ್ ಹ ಆಯ್ತಣ್ಣ ಹತ್ತು ಗಂಟೆ ಆಗಿದ್ದ ದುವಾ
ಹಾ
ಹತ್ರರಲಿ ಹನ್ನೆರಡುಗೆ ತನ ಬರದೆ ಬಂದ ಇಲ್ಲೇ ಒಳ್ಳೆ ಹಂ ತ ಮಾಡಿದ್ ನಾವ ಊರಿ. ಆರನೇ ತಾರೀಕು ಒಂದ್ ಎಕ್ಸಾಮ್ ಇತ್ತು ಆ ಆರನೇ. ತಾರೀಕ್ ಒಂದು ಮುಗಸೊಂಡ್ ಹದ್ರ ಆಯತ ಅಂತ ಹೊಲ್ಕ್ ಬಿತ್ತಿದ್ರೆ ಆಯ್ತಂತ ಮಾಡಿದ್ದೆ ಹೊಲ್ದಾಗ ನೀರ್ ನಿಂತ ಅಂದ್ರ್ ಅವ್ವ
ಅಲ್ಲ ನೀರ ನಿಂತ ಮಳೆ ಒಜ್ಜೆಗ್ಯದ
ಅಯೇ ಒಜ್ಜಾಗದೋಣ್ಣ ಮನ್ನಿ ಬಂತಲ್ಲ ಒಜ್ಜೆಗೆ ಇಪ್ಪ ಈಗ ಅದ್ರಾಗ ಹ್ಮ್ ನಮ್ಮ ತೆಗ್ಗಿನವಲ್ಲ ಅಲ್ಲ ಒಡ್ಡಿ ನೀರ್ ನಿಂತ ಟ್ಯಾಕ್ ಟ್ಯಾಕ್ಟ್ರ ಅದ ಅದ ಮತ್ತೆ
ಹೌದೌದು ಅದ್ರ ಕೆಸರಾಗ ಗೆಳೆ ಬರ ನವು
ಹಾ ಟಾಕ್ ಟ್ಟೆ ಆಗತ್ತಲ್ಲ ಮೊತ್ತಟ ಅಕ್ಕ ಬರಲ್ಲ ಹ್ಮ್ ಸೊಕು ಒಣಗ್ಲಿ ಆಮ್ಯಾಗ ನೆ ಒಣಗ್ತ ಅ್ರ ನಾಳೆ ಆನ ತೀಕ ಎಕ್ಸಾಮ್ ಆ ಇವತ್ತು ಹೋಗ್ಬೇಕು ಒಳ್ಳಿ ಐನ ನಾಳಗ್ ಒಂದೇ ದಿನ ಮತ್ತ ಹೋಗಲ್ ಬರೋ ಚಾರ್ಜ್ ಎಷ್ಟ ಅಂತೇಳಿ.
ಹೌದಾ
ಹ್ಮ್ ಬುಟ್ಟಿನಿ ಒಮ್ಮೆ ಆರನೇ ತಾರೀಕು ಎಕ್ಸಾಮ್ ಮುಗಿಸಸ್ಕೊಂಡ್ ಹೋ್ನಿ ಅಂದ್ರ ಒಂಬತ್ತಕ ಅ್ ಒಮ್ಮೆ ಏಳು ಎಂಟು ಎರಡನೇ ಇರ್ತ ಅವಾಗ ಬಿತ್ಕೊಂಡ್ರೆ ನಡೀತ
ಹೌದಾ ಎಕ್ಸಾಮ್ ಎಕ್ಸಾಮಕ್ ಸಂಡ್ರ ಒಳ್ಳಗೆ ಹೋಗ್ಬೇಕ ಅಂತ ಬೆಂಗಗಳೂರು
ಹಾ ಒಳ್ಳ ಬರ್ವಕಣ ಏನ ಈ ತಿಂಗಗಳ ಫುಲ್ ತಿಂಗಗಳ ತನಕ ಆಗ್ತಾವ ತಿಂಗಗಳಾಗಿ ಮುಗಿದಂತಾ ಅಳ್ಳೇ ಬರ್ಬೇಕ ಮಾಡಿ
ನಾನು ನಾನು ಬೆಂಗ್ಳೂರ್ ಬಂದೇನಿಪ್ಪಾ
ಯಾವಾಗ ಬಂದಿ ಯಾವಾಗ ಹೋದಿ
ಮೊನ್ನೆ ಹೋಗ್ತನಿ ಮ್ರೆ
ಹೌ ೌದಾ ಯಾಕ
ನಿ ಪ್ರೀ ಕೋಚಿಂಗ್ ಐತೆ ಅಂತ ಾಕಮಟ ಚಣೆತ್ತ ಅದನ್ನು ಕೊಟ್ಟಿನಿ ಏನೋ ಒಂದ್ ವಾರ ಬಿಟ್ಟು ಬಾ ಅಂತ ಅಷ್ಟು ಪ್ಯಾಕ್ ಮಾಡ್ಕಂಬ ಅಂತ ಹೇಳಾರ ಸರ್ ಅಲೋ ಹಲೋ ಹಲೋ
ಹೌದ
ಆ ನಾ ಅಂದ್ರು ಓಷ್ಟು ಪ್ಯಾಕ್ ಮಾಡ್ಕೊ ಬಂದೀನಿ ಹ ಈಗಿದ್ರು ಇನ್ನ ಎಂಟು ದಿನ ತಡಿ ಅಂತ ಹೇತಾರ
ಯಾಕ
ಹಲೋ
ಹಾ ಎದಕ್ ಬೇಕ್ ತಡಿ ಅನಾ ಕತ್ತರ ಹಲೋ
ಅವರು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮತ್ತ ಲೀಸ್ಟ್ ಮಾಡ್ತಾರಂತ ಅವ್ರು
ಹ್ಮ್
ಅವ್ರ ಚಲ ಅಂತ ಹೊಡದಿಲ್ಲ
ಹೌದ ಈಗ ಏನು ಪಿಜಿ ಯಾಗ ಅಧಿ ಎನ್ ಅಣ್ಣ
ಹಾ ಪಿಜಿ ಒಳಗ ನಿಮ್ ಪಿಜಿ ಒಳಗ ಇದ್ಯಾ
ಹೌದಾ ಏನ್ ನೋಡ್ತಿ ಏನ ಒಂದ್ ಹದ್ನೈದ ದಿನ ಹೇಳ್ಕೊಂಡೆ ಅವ್ರಿಗೆ
ಹೇಳ್ಕೊಂಡಿನಿ ಅಪ್ಪ ಅವ್ರು ಹೇಳ್ಕೊಳ್ತೀನಿ ಅಂದಾರ ದೋಸ್ತ ಅರ
ಹಾ
ಅದ್ಕ ಒಂದ್ ಎರಡ್ ದಿನ ಇದ್ರ ಏನು ಅನ್ನೆಲ್ಲ ಇರುಪಾ ಅಂತ ಹೇಳ್ಯಾರ
ಹ್ಮ ಹ್ಮ
ನಾಳೆ ಊರ್ ಕಡೆ ಬರಬಕ ಅಂತ ಮಾಡಿನಿ
ನಾಳಿಗ್ಯಾ
ಇಲ್ಲೆಲ್ಲಾ ಇಲ್ಲಿ ಕೆಲ್ಸಕ್ನು ಒಂದು ರಿಸ್ಯೂಮ್ ಮಾಡಗ್ಯರಿ ಇವತ್ತು ರಿಸ್ಯೂಮ್ ಅಟಂಡ್ ಮಾಡನ ಇಲ್ಲಿ ಒಂದು
ಹಾ
ಹಾ ಒಂದು ಎಕ್ಸಾಮ್ ತಗೊಂಡಿದ್ರಿ ಎಂಟ ಮಾರ್ಸಿಂಧು
ಹಾ
ಎಂಟಕ್ಕ ಆರು ಮಾರ್ಸ್ ತಗೊಂಡಿನಿ ಚಲೋ ಆಗ್ಯದ ಎಕ್ಸಾಮ್ ಅಂತ ಇಪ್ಪತ್ತ ಎರಡು ಸಾವಿರ ರೂಪಾಯಿ ಪೇಮೆಂಟ್ ಕೊಡ್ತಾರಂತ
ಹಾ
ಇಪ್ಪತ್ತರಡು ಸಾವಿರ ರೂಪಾಯ ಪೇಮೆಂಟ್ ಅಂತ ರೂಮ್
ಏ ಇಪ್ಪತ್ತೆರಡು ಸಾವಿರ ಆದ್ರೆ ಏನು ಉಳಿಯಲ್ಲೋಣ
ಹ್ಮ್ ಊಟ ಊಟ ಕೊಡ್ತೇನಿ ಅಂತ ಊಟ ಕೊಡ್ತಾರಂತ
ಹಾ ಕೆಲ್ಸ ಏನ್
ಈ ಕೆಲಸ ಕಂಪ್ಯೂಟರ್ ವರ್ಕ್ ಮ್ಯಾಗ ಇದು ಸ್ಟೋರ್ ಕೀಪರ್ ಅಂತ ಅಲ್ಲಿ
ಸ್ಟೋರ್ ಕೀಪರಾ ಹ್ಮ್ ಹ್ಮ್ ಮತ್ ಚಲೋ ಇತ್ ಅಂದ್ರೆ ನೋಡ ಮಾಡ್ಕೋಕ್ ಇಲ್ಲಿ ನೀನು ನಡಲ್ ತೋಪೋಣ ಇಲ್ಲ ಹೊಲ ವಾತಾವ ಜಾಸ್ತಿ
ಅದಕ ಅವ್ರ ಅಂತರ ಮೂರ್ ವರ್ಷ ಮಾಡ್ ಮತ್ತೆ ನನಂತಂದ್ರೆ ಅಗ್ರಿಮೆಂಟ್ ಸಹಿ ಆಕಂದ್ರು ಅವರು
ಓ ಔ ಆ
ಅದೊಂದು ಇದು ಮಾಡಿದ್ರ ಅದು
ಅಗ್ರಿಮೆಂಟ್ ಅಂದ್ರ ಏನ್ ಮಾಡದಾಗಗಲ್ಲಪ್ಪ
ಮತ್ತೆ ತಿಂಗಳದಾಗ ತಿಂಗಳ ತಿಂಗಳದಾಗ ಮೂರ್ ರಜೆ ಬೇಕತ್ತ
ಮತ್ತ ಇದು ವೀಕ್ಲಿ ವಾರದ್ ಅದಾಗ ಒಂದು ರಜೆ ಕೊಡಲ್ಲನು
ಹ ರೈವಾರಕಂದ ರಜೆ ಸಂಡೇಗ ಒಂದ್ ರಜೆ ನಮ್ಗ ಏನ್ ರಜೆ ಬೇಕಿತ್ತ ಅಂದ್ರೆ ತಿಂಗ್ಲ್ದಾಗ ಎಂಟ ದಿನನು ಏನ್ ಅರ್ಜೆಂಟ್ ಏನ್ ಲ್ಲಿ ಏನರ ಸಮಸ್ಯೆ ಇತ್ತ ಅಂದ್ರ
ಹ್ಮ್ ತಿಂಗಳಿಗ್ ಮೂರ್ ದಿನ ಅಂತ ರಜೆ
ತಿಂಗ್ಳ್ದಾಗ ಎಂಟು ದಿನನೂ ಕೊಡ್ತಾರ ಅಂತ ಅಂಗೇನ್ರ ಊರಲ್ಲಿ ಏನ ಸಮಸ್ಯ ಶ್ರಮ ಗಿಮಾ ಅಂತಾರೆ ಏನ್ರ ಇದಾದ್ರೆ
ಹ್ಮ ಹ್ಮ್
ಅಂತಂದ್ರೆ ನೀವು ಸಣ್ಣಪುಟ್ಟ ಇದ್ದು ಅಂದ್ರೆ ಕೊಡ್ತಾರಂತ ಪೇಮೆಂಟ್ ಅದ್ರಾಗ ಕಟ್ ಮಾಡ್ಕೊಳಲ್ಲ ಅಂತ ಆದ್ರ
ಓಹೋ ಅಂದ್ರ ತಿಂಗಳದ ರೊಕ್ಕ ಅನ್ನದು
ಹಾ
ಮನ್ಯಾಗ ಹೇಳಿದ್ರರಣ ಅದ್ರ ಬಗ್ಗ
ಕೇಳಿನಿಪ್ಪಾ ಅವ್ರಿದ್ರ ಮೂರು ವರ್ಷ ಗಟ್ಲೆ ಇ ಮೂರು ವರ್ಷ ಗಟ್ಲೆ ಆದ್ರೆ ಬ್ಯಾಡನಾಗಿರ್ತಾರ
ಹ್ಮ
ಹ್ಮ ಮತ್ತ ಇವರು ನ ಕೆಲಸ ಮಾಡಿದ್ರುನು ಮೂರ್ ತಿಂಗ್ಗಳು ಗಂಟೆ ಮಾಡಿದ್ರುನು ಯಾರ್ಡ್ ತಿಂ್ಗಳು ಇರಕ್ ಆಗಿನನೆ ನಾ ಕೆಲಸ ಬಿಡ್ತೇನೆ ತಿಳಕ ಅಂತ
ಓ ಹ
ಅಂದ್ರ ಪೇಮೆಂಟ್ ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿದ್ರು
ಓಹ ಅಂದ್ರೆ ಏನ್ ಇದದು ಕಟ್ ಆಾಗತ್ತೆ ಏನ್ ಪಿ ಎಪ್್ ಅಂತದ
ಹಾ ಈ ಎಫ್ ವಿ ಆಫ್ ಕಟ್ ಆಗತ್ತ ಅಂತ ಇಪ್ಪತ್ತೈದು ಸಾರ್ ಕೊಡ್ಸ್ತನ ಅಂತ ಹೇಳಿದ್ರ ಅವ್ರು ಸರ್ ರೆಕಮೆಂಡ್ ಇತ್ತಲ್ಲ ಅವ್ರು ಹ ಅದು ಕಂಪ್ನಿಸರ ಅಮದು ಟೂಲ್ಸ್
ಅದ ಟೂಲ್ಸ್ ಇಲ್ಲಾಂದ್ರೆ ನೀನ್ ಎಮರ್ಜೆನ್ಸಿ ಅಂದ್ರ ಅಲ್ಲಿ ಯಾವ್ದೋ ಎಲೆಕ್ಟ್ರಿಕ್ ಬೈಕ್ ಅಕ್ಕಿ ತಗೊಂಡು ಆಟ ಹೊಡಿಬೋದಲ್ಲಣ್ಣ
ಈ ಸದ ಆಟರು ಹೊಡಿಬೋದನ್ನ ನಾನ ಇಲ್ಲಿ
ಹ್ಮ ಹೊಡಿಬೋದು ಅಲ್ಲಿ ಅದ್ರಾಗ ಏನ್ ಸಂಬಂಧ ಇಿಲ್ಲ ಅದ ಅದು ಪಾರ್ಟ್ ಟೈಮ್ ಜಾಬ್ ನೀ ಬೇಕಾದ್ರ ಮಾಡ್ಕೋಬೋದು ಇಲ್ಲಾಂದ್ರ
ಅಲ್ಲೇ ಬೈಕ್ ಅಂದೆ ಅಲ್ಲೇ ಅವ್ರ ಬಲ್ಲೆ
ಬೈಕ್ ಅಂದ್ರ ನಮ್ಮ ಬೀರ ಬೀರ್ಲಿಂಗ ಅಂತದನ್ನಲ್ಲ
ಹಾ
ನ ಹೋಗಕ್ತದ್ ನೋಡು ಎಲೆಕ್ಟ್ರಿಕ್ ಸ್ಕೂಟಿ ಅಂದ್ರ ಅವ ಏನಿಲ್ಲ ಒಂದ್ಿನ ಮೂರರ ಸರ್ಪ ಕಟ್ಟದ ಒಂದ್ ವಾರ ಫ್ರೀ ಇರತ್ತ ಆಮ್ಯಗೆನೆ ಮತ್ತೆ ವಾರ ಇಷ್ಟ ಕಟ್ಟದಯತಪ್ಪಾ ಹದ್ನೈದನೂರ ಇಷ್ಟ ಕಟ್ತದ್ ನಾವ ಒ ವರಕ್ಕ
ಎರಡ್ ಸಾವಿರ ಕಡ್ತಾನಂತ ವಾರ
ಹಾ ಎರಡ್ ಸಾವಿರ ಎರಡ್ ಸಾವಿರ ಕಟ್ಟೋದು ಬ್ಯಾಟರಿ ಚಾರ್ರ್ಡ ಎಲ್ಲರ ಲೊಕೇಶನ್ ಇ. ನೀ ಮಾಡ. ಮಾಡ್ಕೋದು ದಿನಕ್ಕ ನಿಲ್ಲ ಅ್ರೆ ಎಟ ಒಂಬ ಸಾವಿರ ರಪ. ಮಾಡ್ಕೋಬಹುದು ಮಾಮೂಲಿ ಆರಾಮಾಗಿ ಹೊಡಿತನ ಅಂದ್ರ ಅದ್ರಾಗ.
ಬರ ಅದೇ ಒಡ್ತಾನ.
ಹಾ ಈಗ ಮೊನ್ನೆ ತಗೊಂಡ ನಾವ್ ಬೈಕ್. ಇಷ್ಟು ದಿನ ಇದಕ್ಕೂ ಮುಂಚೆ ಕದಯ ಮಾಡ್ತ. ಅದೇ ಮಾಡ್ತದಾ. ಈಗೆ. ಹ್ಮ್ ಇವಾಗಿಾಗವಾಗ.
ಈಗಾ ನಾನು ಹೋಲ್ ಹೊಲದಾಗ ಬಂದ್ ಮಾಡ್ಬೇಕಂದ್ರಾ ಈಗಾ ಆದ್ ಆದಿಂದ ಪೂರ್ತ. ಮತ್ತೆ ಇಲ್ಲಿ ಆ ಸ್ಕೂಟಿ ತೊಡೊಂಡ್ ಹೊಡಿಬೋದಲ್ಲ.
ಹ್ಮ ಅದ ಸಮಂದಿಲ್ಲಾ ನಿನ್ಗ ಯಾರು ಕೇಳಂಗನು ಇಲ್ಲ ನೀನ್ ಬಂದ್ ಮಾಡಪ ಅಂತಾನು ಅನಲ ಅವ್ರ ನಿನ್ ಡಿಫೆಟ್ ಹ್ಮ್ ಅಲ್ಲಿ ಏ ಯೋಳ ಎಂಟ್ ಇವ್ ಅದಾವ ಅದ್ರ ಸ್ ನೀನ್ಗ ಯಾರ ಹೇಳೋರಿಲ್ಲಾ ಕೇಳೋರಿಲ್ಲ ಅನ್ನಾ ಗ್ಯಾರಂಟಿ ಮ್ಯಾಗ ಅಲ್ಲಿ ಮಾಡ್ಬಹುದು ಯಾಕಂದ್ರ ನೀನ್ ಯಾವಾಗ ಬಂದಿ ಯಾವಾಗ ಹೊದಿ ಅಂತ ಯಾರು ಕೆಳಂಗ್ ಇರಲ್ಲ ಅಲ್ಲಿ
ಹೌದು ಇಲ್ಲಿ ಪಿ ಜಿ ರೂಮ್ನು ಐದ್ ಸಾವಿರ ಅಂದ್ರ ಚಲೋ ಇಲ್ಲಿ
ಹ್ಮ್ ಐದ್ ಸಾವಿರ ಅಂದ್ರ ಅಲ್ಲಿ ಅಂದ್ರ ಅಲ್ಲಿ ಪೀಜಿ ಜಾಸ್ತ ಚಿಲ್ಲಾ ಇಲ್ಲಿ ಏರ್ಯಾಕ್ ಮೂರ್ ನಾಕ್ ಮೂರ್ ನಾಕ್ ಸಿಗ್ತಾವಲಾ
ಹೌದೌದು.
ಜನನು ಅದ ಹಂಗಾಗಿ ರೂಮ್ ಅಂದ್ರ ರೂಮ್ ಬಾಡ್ಗಿನು ಸ್ವಲ್ಪ ಇಲ್ಲಿ ಕಮ್ಮಿನೇ ಐತಣ್ಣ ಆಲ್ಮೋಸ್ಟ್ ಮೂರ್ ಸಾವರಾ
ಹೌದು.
ಈ ಹಿಂಗ್ ಐತಲಾ ಹಂಗಾಗಿ ಕಮ್ಮಿನೇ ಮಾಡ್ಯಾರಲ್ಯಾ ಐ ಸ್ ಸಾವ್ರ ರೂಪಾಯಗ ಮೂವ್ ಮೂವರಿಗ್ ಸೇರಿಂಗ್ ಅಂತ್ ಆದ್ರ ನಮ್ಮುವ ಐದ ಸಾವಿರದ ಮ್ಯಾಗ ಐನೂರು ರೂಪಾಯ ಆ ರೋಮಿಗ್ ಏನ್ ಕೇರ್ ಮಾಡಲ್ಲ ಇನ್ನೊಬ್ರ್. ತಂದ ಹಾಕಲ್ಲ.
ಹೌದು
ಹಾ ಈಗ ಎನ್ ಅಂತು ಅಲ್ಲೇ ಅದೀರ್ ಅಂದಂಗ ಐತ್ ಯಾರ್ಯಾರ್ ಅದಿರ್ ಈಗಾ
ಅನಿಲಾ ಇಬ್ಬರು ಅನಿಲಾ ಒಬ್ಬ ಸುಖಮುನಿ ಗುರು.
ಅ ಅಲ್ಲ್ಯಾದರನಾ
ಹ್ಮ ಇಲ್ಲೆ ಅದಾರ ನಿನ್ನೆ ಚಿಕನ್ ಮಾಡಿದ್ರಪ್ಪ ಖಾರ್ ಬಾಳ ಹಾಕಿದ್ರ ಬಿಡುಪಾ
ಚಿಕನ್ನ. ಹಾ ಹಾ ಚಿಕನ್ ಮಾಡಿದ್ರನಾ.
ಹಾ ನೀನ್ ಚಿಕನ್ ಮಾಡಿದ್ರಲ್ಲಿ
ಅಂದ್ರ ಏನು ಮಳೆಅದು ಏನು ಇಲ್ಲ ಅಲ್ಲಿ
ಮಳಿ ಇವಾಗ ಜೋರ್ ಬರಕತೈತಿ
ಬರಾಕತದ ಇವಾಗ.
ಹಾ ಮಿಂಚು ಗುಡುಗು ಸಾನದಲ್ಲ
ಓ ಅಂದ್ರೆ ಇಲ್ಲ ಏನ್ ಆತರ ಏನಿಲ್ಲ ಹ್ಮ್ ಹ್ಮ್ ಆಡ್ರ್ ಯಾಕ ಡ್ಯೂಟಿ ಮಾಡಿಲ್ಲ ಏನು ಅವ್ರ ಕೆಲ್ಸ
ಮನಾಗ ಬಂದರಿಗ್ ಎಲ್ಲರಗೆ ಹಿಕಡ್ ಏನ ಸಾಲಾ ಇರ್ತಾವ ಅಂತಲ್ಲ ಹಿಡಡ್ಲಾಟ ಬಂದರ ಅಂತೆ
ಹ ಸ್ಲಾಟ್ ಆಧ್ಯಾಮ್ಯಾಗ ಒಳ್ಳೆ ಸ್ಲಾಟ್ ಸಿಕ್ಕ್ರೆ ಅಷ್ಟೇ ಹೋಗ್ ಬರುತ್ತೆ ಇಲ್ಲಾಂದ್ರೆ ಇಲ್ಲಾ. ಅದೇ ಇನ್ನೊಂದು. ಇ ಸೇರ್ಲೋಡಣದ ಇತ್ತ. ಅದು ಎಂ ಜಿ ಯಾ ಅಂದ್ರೆ ಟೈಮಿಂಗ್ ಅವರು ಇರ್ತದ ತಾಸಿನ್ ಗಟ್ಲೆ ಇರ್ತದ.
ಹಾ.
ಹಾ ಅದು ಒಂಬತ್ ತಾಸ ಇರತ್ ಎಂಟು ತಾಸ ಇರ್ತದ ಅದ್ರಾಗ ಅದು ಮುಂಜಳೆ ಆರ್ಲಿದ್ದ ಮೂರ್ ತನ ಇರುತ್ತ ಮತ್ತ ಎರಡ್ಲ ಇದಿದ್ದೇನಐತಿ ಹನ್ನೆರಡ ತನ ರಾತ್ರಿ ಇರತ್ತ ಅದ್ರೊಳ ಎಂಟು ತಾಸ ಕಂಪ್ಲೀಟ್ ಮಾಡ್ಕೊಂಡ್ ಬಂದ್ಬಿಡದ.
ಹೌದ ಹೌದು.
ಹ್ಮ್ ಎಂಟ್ನೂರು ರೂಪಿರೆ. ಮತ್ತ ಅದ್ರ ಶ್ಯಾಟರ್ಡೆ ಶನಿವಾರ ಆಯ್ತ ತರ ಅಂತ ಎರಡು ದಿನ ಕಂಟಿನ್ಯೂ ಮಾಡಿದ್ರ ಅದಕ್ ಮತ್ ಆರ್ನೂರು ರೂಪಾಯಿ ಅಂತ ಕಡಿಯಕ್ ಕೊಡ್ತ ನಾವವು. ಯಾಕಂದ್ರ. ಜಾಸ್ತಿ ಅವಾಗ ಬುಳ್ತಾವಲ್ಲ ಆರ್ಡ್ರ ಆದೇ ದಿಂದದ ಆಗ್ಬ ಬಿಡ್ತ ಅವಾ ಅವ ತರಿಸ್ಕೊಂಡ್ ಹೊಡದಿರ್ತರಿ.
ಹೌದು.
ಅದಕಂತ ಆರ್ನೂರು ರೂಪಾಯಿ ಜಾಸ್ತಿ ಕೊಡ್ತ ನೋಡೋಣ ಮಾಡ್ಬಹದು ನೋಡ ಅಂದೆ ನೀನು ಏ ಮನ್ಯಾಗ ಊರಾಗ ಏನ್ ಕೆಲ್ಸ ಎಲ್ಲ ಆರಾಮ್ ಇರಾಗೆ ಬಂದಿನಿ ಸ್ವಪ ಅಂದೆ ನೀ ಖರ್ಚಿ ಮಾಡ್ಕೋಬಹದು.
ಕ ಒಂದ್ ಹದ್ನೈದು ದಿನ ಮಾಡ್ಕೊಂಡು ಊರ ಕೆಲ್ಸ ಮಾಡತ ಅಂದ್ರೆ ಮಾಡ್ಬೋದು.
ಹಾ ಮಾಡ್ಬೋದು ಅಲ್ಲೇ ನಿಮ್ಗೆ ಯಾರು ಕೆೇಳಂಗನಿರ್ಲ್ಲಾ ಏನಲ್ಲ ಫಸ್ಟ್ಿಗೆ ಮಾಡಿದಾವ ಒಂದ್ ವಾರ ಮಾಡ್ಬೇಕು ಅಷ್ಟೇ ಯಾಕಂದ್ರೆ ಅಮೌಂಟ್ ಅಷ್ಟು ರೊಕ್ಕ ಈಗ ಎರಡ್ ದಿನ ಮಾಡಿಬಿಟ್ಟೆ ಅಂದ್ರೆ ರೊಕ್ಕ ಅಕೌಂಟಗ ಹಾಕ್ಬೇಕಲ್ಲಾ. ಪಸ್ತಗಿರುತ್ತಾ ಸ್ಟಾರ್ಟಿಂಗ್ ಎಂ ಜಿ ಅಂದ್ರೇ. ಬಂದೇ ಬರ್ತಾ ಬಿಡು ಏನ್ ತಲಿ ಕೆಡಸ್ಕೊಳಂಗಿಲ್ಲ.
ಫಸ್ಟಿಗೆ ಒಂದು ವಾರ ಮಾಡಬೇಕಂದಾಯತದೆ.
ಹ ಅವ್ ಹಂಗನ ಇಲ್ಲ ಇವನ್ ಅವ ಯತರ ಅವರು. ಒಮ್ಮೊಮ್ಮೆ ಸಣ್ಣ ಕಂಪನಿ ಇರ್ತಾವಲ್ಲಾ ಎರಡು ದಿನ ಹ ಎರಡ್ ದಿನ ಎರಡ್ ದಿನ ನನಗ ಒಂದೇ ದಿನ ಮಾಡ ಎರಡೇ ಆಡ್ರ ಒಂದೆ ನೂರ ಹತ್ತು ರೂಪಾಯಿ ಇದ್ದವು ಅವ ಬಂದು ಹುಡಿಪಾ ಕೊಡ್ತತಿ. ದದ ಅಂತಂದ್ರೆ ಹಂಗಾಗಿ ನಾನೇ ವಾಸೆಬುಟ್ಟೆ. ಹ್ಮ್ ನೆನ್ನೆ ಇನ್ ಹೆಂಗ ಮಾಡತ ಅಂಗ ಗತ್ತ ತೆಗೆಯಾರ ಆರವತ್ತು ಸಾವಿರ ತೆಗಿತಾರ ಅದ್ರ ಉಳಸ್ಕೊಳಕ ಗೊತ್ತಿರಬೇಕು ಹೆಂಗ ಏನ್ ಟೈಮಿಂಗ್.
ಒಂದು ಪ್ರೀ ಕೋಚಿಂಗ್ ಬೋರ್ಟ್ಟಂಗೆ ಬಂದಲ್ಲ ಅಲ್ಲಿ ಹಾಸ್ಟೆಲ್ ನಿಂದ ಅಲ್ಲೇ ಮಾಡಕ್ ಕತ್ ಮಾಡ್ಯನಾ ಅಷ್ಟೆಲ್ಲ ಆಗ್ತತ್ತು ಇವರು ಸುಮಾರು ಒಂದ್ ಏಳ ದಿನ ತಡಿ ಅಂತ ಅಂದ್ರ ಹೆಂಗೋ ಬಂದಾವ ಬಂದಿದೆ ಇಲ್ಲಿ ಇಂದು ರೆಜೂಮ್ ತಗೊಂಡಂತ ರೆಜೂಮ್ ತಗೊಂಡ ಎಲ್ಲ ಬಗ್ಗೆ ಎಕ್ಸಾಮ್ ತೋತಾರ ತಗಂದ್ರ
ಹ ರಿಸ್ಯೂಮ್ ಅಂದ್ರೆ ಈಗಏ ನೀನ್ ಬೇಕಾದಷ್ಟ್ ಮಾಡಿದ್ರೆ ಚೊಲೋ ಆಗ್ತಿತ್ತು ಇವಾಗ ಈ ಇದು ಮಾಡ್ತಾರ ಅಂದ್ರೆ ಒಜ್ಜೋಗೊತ್ತ
ಮೊಜ್ ಮತ್ತದ ಮೂರು ವರ್ಷ ಗಟ್ಲೆ ಅಂದಾಗ ಹಪ್ಪಾಯ
ಹ್ಮ್ ಆ ಮತ್ತ ಹ ಮತ್ತ ಇನನ್ ಗ್ಯಾರಂಟಿ ಇರಲ್ಲಪ್ಪ ಬೆಂಗ್ಳೂರ
ಅದಯಿಟ್ಟು ಮೂರು ತಿಂಂಗಗಳಾ ಮೂರ್ ತಿಂಗಳ್ದ ಇದು ಮಾಡ ಮೂರು ತಿಂಗಳು ಕೆಲಸ ಮಾಡಿದ್ನು ಎರಡ್ ತಿಂಗ್ಗಳು ಇರಕಾಗಿನ ಹೇಳ್ಬೇಕತ್ತ ನಾವು ಇಲ್ಲಾದ್ರ ಪೇಮೆಂಟ್ ಕಟ್ ಮಾಡ್ತಾರಂತೆ
ಹ ನೀನ ಮೂರ್ ತಿಂಗಗಳ ಮಾಡಿದ ದೊಡ್ಡದ ಮತ್ತ ಈಗ ಈ ಕಂಟಿನ್ಯೂ ನೀನಲ್ಲಿ
ಕರಿ ಅದೇಲ ಒಂದು ಸ್ವಲ್ಪ ಈ ಕಂಪನಿ ಬಿಟ್ಟ ಮಾಡದು
ಹ್ಮ್ ಅದೇ ನಿಮ್ಮ ಅಪ್ಪ ಕೇಳಿದೆ ನೀರ್ಗ್ ಹೋಗಿದ್ದೆ ಎಲ್ಲ ಮುುತ್ತಪ್ಪಣ ಕಾಣಲ್ಲಗನಲ್ಲ ಪೂಜಾರಿ ಅಂತಂದೆ ಹೋಗೇನಪ್ಪಾ ನಿನ್ನೆಲ್ಲಾ ಮನ್ನೆ ಆ ದಿನ ಆಯ್ತು ಹೋಗೇನ ಹ ಹೋಗೇನಂತ ಅಂದ್ರ
ಹಾ
ನಾ ಎಲ್ಲಿ ದಿದ ಕೋಗ್ಯನ ಅಂತ ನಾ ನಾ ಹೇಳ್ಲಿ ಇಧಕೆ ಹೋಗ್ಯಾನ್ ಮಾಡಿದ್ದ್ ಬೆಳಗಾವಿಗೆ ಹೋದಾಕ್ಕ ಹೋಗ್ಯನ ಬಿಜಾಪುರ ಬೆಳಗಾವಿ ಅಂತಂದಂಗ ಆಯ್ತು
ಹ್ಮ ಅಂದ ಏನಂದ
ಹಾ
ಬೆಂಗ್ಳೂರ್ ಹಗ್ಯಾರ ಅಂತಂದ್ರ ಅವರು
ಹಾ ಅಣ್ಣ ಹ ಅಣ್ಣ ಸ್ವಲ್ಪ ಫೋನ್ ಫೋನ್ ಬರಕತ್ತದ ಒಳ್ಳೆ ಹಸತಿನಿ
ಸರಿ ಸ
ಹಾ ಇಡ್ಲಿ